ಪ್ರಜರೆೇ ಅದ ಮಾತಾಡ್ಬೇಕ ಅ ಮಾಡದ್ವು ನಾವಲ್ಲೇ ಬಿಟ್ಟ್ಯಾಕ್ ಹೋತನ ಸುಮ್ಮ ನೀವೇನ್ ಮಾಡ್ತಿದ್ದೀರಿ ಮಾತಾಡ್ ಹ ನಾವು ಅದ್ೇ
ಹ
ಕಾಲೇಜು ಹೋಗಿದ್ ಬಂಗ್ಲು ಇನ್ನು ನೆಕ್ಸ್ಟ್ ವಾರಂದ ಎಕ್ಸಾಮ್ ಸ್ಟಾರ್ಟು ನಮ್ಗೆ
ಹೌದಾ
ಈ ಎಸ್ ವಾಟ್ಸಪ್ ಕ ಡ್ರಾಯಿಂಗ ಹೇಳ್ರ ಹಿಂಗೆಲ್ಲ ಅವೆ
ಹ್ಮ್ ಹ್ಮ್ ಕೆಲ್ಸ ಯಾವಾಗ ಮಂತ ಎಕ್ಸಾಮ್ ಐ್ತ ತ್ತೇನಾ
ಆ ಕೆಲ್ಸ
ಎಕ್ಸಾಮ್ ಮುಗಿಬೇಕಾ
ಆಗಷ್ಟಿಂದ ಹೋಗ್ಬೇಕು
ಹಾಗಷ್ಟು ಎಲ್ಲಿ ಬೆಂಗ್ಳೂರ್ಲ ಅಲ್ಲೇನ ಕೆಲ್ಸೆಯಲ್ಲಿ ಬೆಂಗ್ಳೂರ ಮೈಸೂರ
ಬೆಂಗ್ಗಳೂರು ಮೈಸೂರು ನೆಂಜಗೂಡು ಮೂರಲ್ಲಿ ಯಾವ್ದ ಬೇಕು ಹ ೋಗಬ ಇನ್ನು ಬೇಕಾದ್ರೆ ದುಬೈಗೂ ಹೋಗ್ಬಹುದು ಇ
ದುಬೈ ಹಯಿಲ್ಲ ಹಾ
ಅ್ರ ನಮ್ಮ ಹತ್ರ ದುಡ್ಡು ಇರ್ಬೇಕು ಅಷ್ಟೇ ಈಸ ಪಾಸ್ಪುಟ್ಟ ಎಲ್ಲ ಮಸು ಹ್ಮ ಹ್ಮ ಎಂಗನೋ ಯಂಬರ್ತರಿ ನಮ್ಗೆ ಬೆಂಗ ಮೈ ಮೈಸೂರ್ಲ್ಲಿ ಹತ್ತೊಂಬತ್ತು ಕೊಡ್ತಿನಿ ಅಂತ ಹೇಳಾರೆ ಬೆಂಗ್ಳೂರ್ಲ್ಲಿ ಹತ್ತ ಮತ್ ಕೊಡ್ತನ ಅಂತ ಹೇಳ್ರ ಅಲ್ವತ್ತೊಂಬತ್ತ ನೆಂದಗು ಲ್ಲಿ ಹದ್ನಾಕು ಕೊಡ್ತನ ಅಂತ ಹೇಳವ್ರೆ ಮೈಸೂರು ಬೆಮ್ಮೆಲ್ಲ
ಎಲ್ಲಿ ಹದ್ನಾಕು
ನೈಂದಗೂಡು
ನೆಂಜುನ್ಗೂಡ್ಲ
ಬೆಂಗಗಳೂರ್ಲ್ಲಿ ಮಾಡ್ಬಹದು ದೊಡ್ಡ ಕಂಪ್ನಿ ಗೋರ್ಮೆಂಟು ದೊಡ್ಡ ದೊಡ್ಡ ಕಂಪ್ನಿ ವರ್ಲ್ಡ್ ಅಲ್ಲಿ ಭಾರತ ಅಲ್ಲೇ ನಂಬರ್ ಒನ್ ಕಂಪ್ನಿ ಇಂಡಿಯಾಸ್ ನಂಬರ್ ಒನ್ ಕಂಪ್ನಿ ಅದಲ್ಲ ಮಾಡ್ಬೋದು ಆ ರೆಕ್ಕಮ್ಮೇ ದುಡ್ಡು ನನ್ನೊಂದುವರೆಗೆ ಕೊಡ್ತೀನಂತ ಹೇಳಿದರು ಟೋಮೋ ಮೂರ ತ ಊಟ ಸ್ನಾಯಕ್ಸ್ ಆಲೂ ಮಿಲ್ಕ್ ಎಲ್ಲ
ಓ ಎಲ್ಲಾ ಆರಾಮಯ್ತಲ್ಲ ಅಲ್ಲಿ ನೈಟ್ ಡ್ಯೂಟಿನ ಇಲ್ಲ ಒಂದೇನಾ
ಇಲ್ಲ ಬರೀ ಡೇ ಶಿಫ್ಟ್ಟು ಬರೀ ಡೇ ಶಿಫ್ಟು ಆಮೇಲೆ ಟ್ರೈನಿಂಗ್ ಕೊಡ್ತಾರೆ ತಿಯರಿ ಎಲ್ಲಿ ಕೊಡ್ತಾರೆ ಪ್ರಾಕ್ಟಿಕಲ್ಲ ಅಲ್ಲಲ್ಲ ಕೊಡ್ತಾರೆ ವೆಪನ್ ಗಳು ಬ್ರಮೋಸ್ ಆರ್ಮಿ ಜೀಪು ವ್ಯಾಾನ ಎಲ್ಲ ಮಾಡೋದು ಬೆಮ್ಮೇಲೆ
ಹ್ಮ್ ಊಟ
ಊಟ ಮಾಡ್ಬೇಕು
ಮಾಡ್ಬೇಕಣ
ಹ
ಏನ್ ಊಟ ಮಾಡಿದ್ದರು ಅಡ್ಗ ಪೇಸಲ್ ನಮ್ದುೂ ಪಿಜಿ ಇಲ್ಲಿ ಊಟ ಪೆಸಲು ಸುಕ್
ಹ್ಮ
ಇವತ್ತು ವೆರೈಟಿ ವೆರೈಟಿ ಊಟ
ಉಪಸ್ರ ಬಿರಯಾನಿ ಮತ್ತು
ನಮ ತಂಬ ಬೆಳಿಗ್ ಆ ಪುದೀನಾ ಪಲಾವು ಮಧ್ಯಾಹ್ನ ಹೀರಕಾಯಿ ಸ ಸಾಂಬಾರು ಅಣ್ಣ ಮಜ್ಜಿಗೆ ಸಾಯಂಕಾಲ ಚಪ್ಪಾತಿ ಪಲ್ಯ ಅಣ್ಣ ಸಾಂಬಾರು ಮಜ್ಜಿಗೆ
ಹ ನಮ್ದು ಇವತ್ತು ಸ್ಪೆಷಲ್ ಉಪ್ಪಸರಿ ಬಿರಯಾನಿ ಇವತ್ತು
ಸಾರ್ ಬಿರ್ಯಾನಿನ ಹ್ಮ ಆಮೇಲೆ
ಅ ಜೊತ್ಕ ಮಜ್ಗಾ
ಮ್ಗೆ ಹ್ಮ್ ಆಮೇಲೆ
ಯಾವಾಗೋಗಬಿಟ್ರರು ಅಣಸಾರು ಸ್ಪೆಸ್ಪೆಸ ಡಯ್ಲಿ ಸ್ಪೆಸ್ಪೇಸಗೆ
ಕಾಲೇಜ್ ಬಿಟ್ರಿನ್ ಯಾವ್ ಕೆಲ್ಸಕ್ಕ ಹೋಗಲ್ವಾ
ಹೋಗ್ಬೇಕು ಕೆಲ್ಸಕ್ಕೆ ಅ್ರ ಯಾವ್ದ ಕೆಲ್ಸ ಇಲ್ಲ ಸದ್ಯಕ್ಕೆ
ಹ್ಮ್
ಹೋಗ್ಬೇಕು ಒಂದ್ ತಿಂಗ ರಜೆ ಸಿಗುತ್ತಲ್ಲಗೋಗ್ಬೇಕು ನಾವು ಮೈಸೂರ್ಗೆ
ಮೈಸೂರುಗ ಹ
ಹ
ಹ್ಮ್ ಒಂದ್ ತಿಂಗರ ಜನ
ಒಂದ್ ತಿಂಗ ರಜೆ ಇಲ್ಲ ಎಕ್ಸಾಮ್ ಮುಗತದಲ್ಲ ಅದು ಂಗ ಇದು ರೆಿಸಲ್ಟ್ ಬರಕ್ ಒಂದ್ ಮಂತ್ ಬಕ್ ಟೈಮ್ ಬೇಕು
ಹ್ಮ್
ಆ ರಿಸಲ್ಟ್ ಬರಾಗಂಟ ನಾವೆಲ್ಲರೂ ಹೋಗ್ಬೇಕು
ಹೋಗ್ಬೇಕು ಹೋಗ್ಲೇಬೇಕು ಕುಂತರ ಆಗಲ್ಲ
ಆ
ದುಡ್ಬ ಬ ಹ್ಮ್
ಬೆಮ್ಮೆಯಲ್ಲಿ ಹನ್ನೊಂದುವರೆ ಕೊಡ್ತಾರೆ
ಹ್ಮ್
ಆದ್ರೆ ಡೈರೆಕ್ಟು ಹನ್ನೊಂದ ಸಾವಿರ ಅಂದ್ರೆ ಐದ್ ಸಾವಿರ ಲೋನೇ ಕಟ್ಬೇಕು ಅದೆಲ್ಲ ಆಗಲ್ಲ
ಎಷ್ಟು ಬೈಕ್ ಕಟ್ಟದ್ಲನು
ನಾಲ್ಕ್ ಸಾವಿರದ ಎಂಬತ್ ನಾಲ್ಕು ರೂಪಾಯಿ ಕಟ್ಬೇಕು
ಹ್ಮ್ ಎಷ್ಟ ಎಷ್ಟ ವರ್ಷ
ಟ್ವೆಂಟಿ ಫೋರ್ ಮಂತ್ಸ್ ಟೂ ಇಯರ್ಸ್
ಎಷ್ಟು ಎರಡ್ ವರ್ಸನ
ಇಪ್ಪತ್ತ್ನಾಲ್ಕು ತಿಂಗಳು ಎರಡು ವರ್ಷ
ಹ್ಮ್ ಎರಡ್ ವರ್ಷ ಕಟ್ಬೇಕ
ಹ
ಬೈಕ್ ತಕಂದ ಏನು ಕೊಡ್ಲ ಇಲ್ಲ ನಂಗ
ಪೆಟ್ರೋಲ್ ಹಾಕ್ಸಕ್ಕೆ ಕಾಸಲ್ಲ ನಮ್ಮ ಹತ್ರ
ನೋಡಪ್ಪ ಪೆಟ್ರೋಲ್ ಹಾಕ್ಸಕ ಕಾಸಿ ಇಲ್ದೇದ್ಮೇಲೆ ಬೈಕ್ ಯಾಕ
ಬೈಕ್ಹುಡ ಕುಣಸ್ಕೊಂತ ಮಾಡಿದ್ವು ಹುಡುಗಿ ಯಾರು ಸಿಕ್ಕನಿಲ್ಲ ಹ
ನೋಡಪ್ಪಾ ಅತ್ಕ ತಕ್ಣ ಇರೋದು ಬೈಕ್ ಹುಡ್ಗಿ ಕುಣ್ಸ್ಕೋಕ ನಾನು ಇದ ಯಾಕ ಅಂತೀನಿ ಯಾರು ಇಲ್ಲ ಸಿಕ್ಲಿಲ್ಲ ಗಂಡಾಯಳಂಗ ಆಬಡ್ದಂಗ ತು ಫರ್ಸ್ಟ್ ಹುಡ್ಗಿ ಕುಣಸ್ಕೋಬೇಕಕ್ತಾನೆ ಹುಡ್ಗರ್ ಕುಣಸ್ಕೋಬ
ಅದೇ ನಾ್ ಅಪ್ಪನೇ ಕುಣಸ್ಕೋಗಿದ್ವಿ ಅದಕ್ಕೆ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನ ಹ್ಮ ಹಲೋ ಹಲೋ ಏನು ಮತ ಕೇಳಿಸ್ತೈತಿ ಹೇಳಿ ಈಗ
ಹ್ಮ್ ಅವಾಗ್ಲೇ ಕೇಳಸ್ತಿರ್ಲಿಲ್ಲ
ಅದ ಮೆ ಕಳ ಕಟ್ಟಾಗಿತ್ತು ಇವಾಗ ಸಿಕ್ತು ಹಾ
ಫರ್ಸ್ಟ್ ಹುಡ್ಗಿ ಕುಣ್ಸ್ಕೊಾಗ್ದೆ ಮಿಸ್ ಆಗೋಯ್ತಲ್ಲ ಏನ್ ಮಾಡೋದು
ಏನು
ಹುಡ್ಗಿ ಕುಣ್ಸ್ಕೋಕ್ ಬೈಕ್ ತಕಂದ ಹುಡ್ಗರ್ ಕುಣಸ್ಕೋನಿ ಅಂದ್ರ ಬೇಜಾರು ಆಗೋಯ್ತಲ ಹಲೋ ಹೊರ್ಗಡೆ ಬಾ ಹಲೋ ಹಲೋ
ಹಲೋ
ನೆಟವರ್ಕ ಹಿರ ಜಕ್ ಬೈ ಈಚ ಕಡೆ ಕ ಹ್ಮ್ ಕೇೇಳಿಸತಾಯಯ್ತಾ
ಕೇಳಿಸ್ತೈತೆ ಹತ
ಸರಿ ಸರಿ
ಸರಿ ಸರಿ
ಇನ್ನೇನ್ ಸಮಾಚಾರ
ಏನ ಇಲ್ಲ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕು ಎಕ್ಸಾಮ್ ಜಾಕ್ ಕೊಟ್ಟ್ರೆ ಫಿನಿಶ್ ಮಾಡ್ಬೇಕು
ಹ್ಮ್
ಅದ ಬೇರೆ ಮೇಲ್ನಗೆ ಕೊಟ್ಟವ್ರಿ ಟಫ್ ಆಗಿರೋ ಕೊಬಿಟ್ಟವ್ರೆ ಅದ ಮಿಲ್ಡಿಂಗು ಸಿ ಎಾ ಬ್ಲಾಕ್ಗೆ ಕೊಪ್ಪಬಿಟ್ಟವ್ರೆ
ಹ್ಮ್
ನಮ್ಮ ಹತ್ರ ಕಟ್ಟರ್ ಬೇರೆ ಇಲ್ಲ
ಹ್ಮ್
ಬೇರೆ ಮಿಷಿನ್ ಲಾಕ ಮಾಡಬೇಕು ಟೈಮ್ ಇಡದೆ ಆದ ಮಾಡ್ಬೇಕು
ತಕೋಬೇಕ ತಾನೆ ನೀವು ಹೋಗರ ಕೆಲ್ಸಕ
ಏನು ಅಲ್ಲಿ ಕಟ್ಟದ ನಮನ್ ಅಲ್ಲಿಂದೇ ಕೊಡ್ಬೇಕು ಅವರು ಕೊಡಲ್ಲ ಅಷ್ಟೇ
ಹ್ಮ್ ಎಷ್ಟ ಜನ ಒಯ್ತರಿ ಕಾಲೇಜ್ಗ
ನಾವು ಹಯ್ತೀವಿ ನಮ್ಮೂರಿಂದ ಐಟಿಐಗೆ ಎಂಟು ಜನ ಹೋಯ್ತೀವಿ
ಎಂಟು ಜನ ಯ್ತೀರಾ
ಹಾ
ಹ್ಮ್
ಇಲ್ಲ ಒಳ್ಳೆ ತ ಪ್ಲೇಸ್ಮೆಂಟ್ ಆಗ್ಬ ಅಷ್ಟೆ ಇಲ್ಲ ನಾವು ಒಂದ್ ಐದ್ ಜನ ಫಸ್ಟ್ ಐತಿೀವಿ ಆಮೇಲೆ ಇನ್ನೊಂದ ವರ್ಷ ಐತೆ ಇನ್ ಮೂರ್ ಜನಕ್ಕೆ ಆಿ ಬರ್ತಾರೆ ಆಮೇಲೆ ಇಲ್ಲನ್ಕ ಹಾ
ಹ್ಮ್
ಹಲೋ
ಇನ್ ಆಯ್ತಾ
ಯರ
ಮಳೆ ಮಳೆ ಬತ್ತಾಯ್ತಾ
ಮಳೆ ಬರಂಗಿತ್ತು ಆ ಕ್ರೇಟಾಡಕ್ ಹೋದಾಗ ಸ್ವಲ್ಪ ಬಂತು
ಹ್ಮ್ ಕ್ರಿಕೆಟ್ ಬೇರೆ ಆಡಕ್ ಹೋದಾರ
ಆಡಕ್ ಐದು ಆಡ್ ಐದ್ ಮ್ಯಾಚ್ ಸವತ್ ಟ್ಟವಿ ಮೂರ್ ಮ್ಯಾಚ್ ಐದ್ರಲ್ಲಿ ಎಡ್ಕ್ಕೆದ್ವಿ ಒಂದ ಮೋಷ ಹತ್ವಿ ಹಲೋ
ಹಯ್ತು ಕೇಳಿಸತಾಯತಿ ಹೇಳು
ನೀವೇನ್ ಮಾಡ್ತಿದೀ ನಾ ನಾವ ಏನು ಹಾಕಿಲ್ಲ ದೊಡ್ಡಪ್ಪ ಯೂಸ್ ಮಾಡತೈತೆ ದೊಡ್ಡಪ್ಪ ಹಾಕೈತೆ ಹನ್ ನಾವೇನ್ ಹಾಕಿಲ್ಲ ನೀವೇನ್ ಹಾಕಿದರಿ ಜೀಮನ್ಗೆ
ಹ್ಮ್ ನಾವವು ಜಮೀನ್ ಇಲ್ಲಪ್ಪಾ ನಾವು ಹೊರಗಡೆ ಕೆಲ್ಸಕ್ ಬಂದಿರವೆ
ನಾ್ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಕು ನೆಕ್ಸ್ಟ್ ಮಂತ್ ಇಿಂದ ಹೋಗ್ಬೇಕು ನಾವು
ಹ್ಮ ಬೆಳಿಗ್ಗೆದ್ರ ವರ್ಷ ು ಗೂಡ್ಸು ಅದೇ ಕೆಲ್ಸ ನಲ್ಲದು ಕೂಡದು ಕಳೆಯದು
ನಾವು ಬೆಳಿಗ್ಗೆ ಆದ್ರೆ ಮ ಮಿಷ ವರ್ಕ್ ಅಷ್ಟೇ ನಮ್ದು ಅಷ್ಟೇ ಮಿಷಿನ್ ವರ್ಕ್ ಎರಡ್ ವರ್ ಸ ಕಂಪ್ಲೀಟ್ ಕೆಲಸ ಓಟಮ ಜೂನಿಯರ್ ಟ್ರೈನಿಂಗ್ ಹಾಕೋದು ಜೂನಿಯಂಟ್ ಐಟಐಗೆ ಸರದಾಗ ಹೋಗೋದು ಐ ಟಿ ಇಂಡಸ್ಟ್ರೀ ಸ ಕಾಲೇಜ್ಗೆತಾರೆ ಅಲ್ಲಿಗೆ ಸರ್ ಅಂತ ಜೂನಿಯರ್ ಟ್ರೈನಿಂಗ್ ಹೋಗೋದು
ಹ್ಮ್
ಹೆಸರ್ ಆಗ್ಬೋದು ಇಲ್ಲಾ ಅಂದ್ರೆ ಇಲ್ಲಾ ಅಂದ್ರೆ ಕೆಲ್ಸ ಕಂಟಿನ್ಯೂ ಮಾಡ್ಬಹುದು ನಾವು
ಹ್ಮ್
ಬೇಕಾದಷ್ಟು ಅಪೋರ್ಚುನಿಟಿ ಐತೆ ನಾವವು ಎಲ್ಲಾ ಮಾಡ್ಕೋಬೇಕಷ್ಟೆ
ಮಾಡ್ಕೊಬೇಕಷ್ಟೆ
ಹಾ
ಬೈಕ್ ತಕ ಹೋಗಲ್ಲ
ಬೈಕ್ ಎಕ್ಸಾಮ್ ತಗೋಬೇಕು ಡೈಲಿ ಪೆಟ್ರೋಲ್ಗೆ ಊಟ ಮಾಡಕ ಕಾಸಿರಲ್ಲ ಪೆಟ್ರೋಲ್ ಗಲ್ಲ
ಹ ಟೊಮೆಟ ಕಾಕ್ ಹಕಿರಲ್ಲ ಇನ್ ಪೆಟ್ರೋಲು ಯಾಕ ಮಧ್ಯಾಹನ ಹೋಟ್ಲಲ್ಲೂ ಟೊಮಟ ಅತಯಾ
ಹೋಟ್ಲಲ್ಲಿ ಮಾಡ್ತೀನಿ ಇಲ್ಲ ಮನೆಗ್ ಬರ್ತೀನಿ ಅಷ್ಟೆ
ಮನೆಗೆ ಬಂದ ಮಾಡ್ಕೊಗುವ ನಿನ್ನು
ಇನ್ನು ಅದು ಮನೆಗೆ ಅಂದ್ರೆ ಮೂವತ್ ಕಿಲೋಮೀಟರ್ ಐತೆ ಕಾಲೇಜಿಂದ ಮೈಸೂರು
ಹೌದಾ
ಹಾ ಟಿಕ ರೆಡಿನ್ನು ನಮ್ಮ ಕಾಲಜ ಜೋ ಮೈಸೂರ್ಗೆ ದೊಟ್ಕಾಲೇಜೋ
ಹ್ಮ್ ಸರಿ ಒಂದ್ ಪೋನ್ ಬತೈತೆ ಮಾಡ್ತನಮೆಲ್ಲ
ಹಾ ಸರಿ ಆಯ್ತು ದಿನದಿಂದಿದೀನ್